ಹಲೋ ನಮಸ್ತೆೇ ಅಣ್ಣ. ಏನ್ ನಡದದ ಅಣ್ಣಾ. ಏನ್ ಊಟ ಆಯ್ತಾ?
ಊಟಾ ಆಯ್ತು ನಿಮ್ಮದು.
ಹೌದಾ ಏನ್ ಮಾಡ್ತಾ ಇದ್ದೀರಾ?
ಏನಿಲ್ಲ
ಹೌದಾ ವರ್ಕ್ ಏನ್ ಮಾಡ್ತೀರಾ ನೀವು?
ಏನು?
ವರ್ಕ್ ಏನ್ ಮಾಡ್ತೀರ? ಸ್ಟಡಿ ಮಾಡ್ತೀರಾ ಏನ್ ಓದ್ತಾ ಇದೀರಾ.
ಡಿಗ್ರಿ ಬಿ ಎ.
ಹ ಸೈಡ್ ವರ್ಕ್ . ಹೌದಾ ಏನ್ ಮನೇೆಯಲ್ಲಿ ನಾವ್ ನೋಡ್ರಿ ನರ್ಸಿಂಗ್ ಮಾಡೀ ನರ್ಸಿಂಗ್ ಮಾಡವಿ. ಅದೇ ಹಾಸ್ಟೆಲ್ ಡ್ಯೂಟಿ ಹೊತಿವಿ ದಿನ್ನಾ ಬರ್ತಿವಿ ಹೊತಿವಿ ಬರ್ತಿವಿ ದಿನ್ನಾ ಇದ ನಡದದ ನೋಡ್ರಿ ನಿಮ್ದ ಏನ್ ನಡದದ? ಹೌದಾ. ಏ ಚೆನ್ನಾಗಿದೆ ಲಾಭ ಅದರಲ್ಲಿ. ಹೌದಾ ಏನ್ ಹಾಕಿರಿ ಹೊಲ್ದಲ್ಲಿ. ತರಕಾರಿಗಳು ಅದೇ ಎಷ್ಟ್ ತಿಂಗ್ಳಿಗೆ ಬರ್ತಾವ ತರಕಾರಿಗಳು
ಎರಡ್ ತಿಂಗಳಗೆ ಬರತ್ತರಿ ಕರೆಕ್ಟ್ಆಗಿ
ಎಷ್ಟ ಎಕರೆ ಐತೆ ನಿಮ್ದ ಹೊಲ. ನಾಕ್ ಎಕ್ರೆಗೆ ರೊಕ್ಕಾ ಎಷ್ಟ್ ಬರ್ತಾವ ಅದ್ರಾಗ ಆದಾಯ. ಬರೋ ತಿಂಗಳಿಗೆ ಒಂದ ಫಿಫ್ಟಿ ಥೌಸಂಡ್ ಬಿಲ್ಲತ್ತ ಫಿಫ್ಟಿ ಸಿಕ್ಸ್ಟಿಥೌಸಂಡ್ ನಿಮ್ಗ ಅದ್ರಲ್ಲಿ ಖರ್ಚು ಎಷ್ಟಾಗಗ್ತದೆ ಅಂದಾಜ ಹೌದಾ ಚಲೋ ಬಿಡಿ ಬಿಸ್ನೆಸ್ ಇದನ್ನ ಬಿಸ್ನೆಸ್ ಇರ್ತಾರಾನೆ ಇದನ್
ಹ್ಮ್ ಚಲೋ ಚೆನ್ನಾಗ್ ಐತ್ರಿ ನಿಮ್ಮದು -
ಹ್ಮ್ ಎರಡ ಎಕರೆಗ ಹೊಲದಾಗ ಬೆಲೆ.
ಆಯ್ತು ಸರ್ ನಿಮ್ ಕೆಲ್ಸ ಐತಿ ಸರ.
ಹತ್ತು ನಿಮಿಷ ಸರ್ ಇನ್ನೊಂದ ಎರಡ್ ನಿಮಿಷ ಹಲೋ ಎಲ್ಲಿದ್ದಿದ್ದೀರ ಬ್ಯುಸಿ ಇದ್ದೀರಾ ಸರ್?
ಇಲ್ಲ ಸರ ಕಾಲ್ ಬರಕತ್ತ ಸರ ಬಿಜಿ ಇದ್ದೇ.
ಇಷ್ಟು ಬೇಗ ಸರ್ ಇವಾಗ ಇವಾಗ ತಾನೇ ಕಾಲ್ ಮಾಡಿದ್ದೀರಾ. ನೀವ್ ಬಾಳ ದಿನ್ದ ಮ್ಯಾಲ ಕಾಲ್ ಮಾಡಿದರ ಮತ್ತೆ ಇಷ್ಟು ಬೇಗ ಕಟ್ ಮಾಡ್ತೀರಾ.
ಅಗ್ರಿಕಲ್ಚರಅಲಾ ಕಾಲ್ ಗಳು ಜಾಸ್ತಿ ಬರ್ತಿತ್ತಾವ.
ಹೌದಾ ಹಾಗ ಹೌದಾ
ಹೌದ್ ಸರ್ ನೀ ಏನ್ ಮಾಡ್ತಾರ ನೀ ಫ್ರೀ ಇದ್ರೆ ನಡ್ತೈದ ನಮ್ಗೆ
ನಾ ಯಾವಾ ಎನಿ ಟೈಮ್ ಫ್ರೀ ನೋಡ್ರಿ ಯಾವಾಗ್ರ ಕಾಲ್ ಮಾಡಿ ನೀವ್ ಯಾವ ಬಿಸ್ನೆಸ್ ಮಾಡ್ಕೊಬೇಕಂದ್ರಿ
ಯಾವ್ದೋ ಒಂದು ಗೋಟ್ ಸಾಕಾಣಕ್ ಮಾಡ್ಬೇಕು
ಸರ್ ಅದನ್ನ ಚೆನ್ನಾಗಿದೆ ನೀವು ಹೋಗಿ ಮಾಡಿ ಚಲ ಚೆನ್ನಾಗಾಗಿದೆಲ್ಲಾ ಎಲ್ಲ ಬಿಸ್ನೆಸ್ನಾಗ ನೋಡ್ರಿ ಎಲ್ಲಾ ಲಾಭನ ಇರ್ತಿರಿ ಬಿಸ್ನೆಸ್ ದಾಗ ಲಾಸ್ ಅನ್ನೋದಿಲ್ಲ ಲಾಭನೇ ಇರ್ತದೆ ಬಿಸಿನೆಸ್ ದ್ದಾಗ ಯಾವ್ದಾರ ಒಂದ್ ಕೆಲ್ಸ ಮಾಡ್ರಿ ಚಲೋ ರೀ ಬುಸಿನೀಸದಾಗ್ ಏನ್ ರೀ ಹಾ ಚಲೋ ಅದರಿ
ಗೋಟ್ ಸಾಕಿದ್
ಹ್ಮ್
ತಿಂಗಳ ಒನ್ ಲ್ಯಾಕ್ ಪರ್ ಮಂತ್ ಪರ್ ಮಂತ್ ಒನ್ ಲ್ಯಾಕ್
ಹೌದಾ ಹ್ಮ್ ಹ್ಮ್
ನೀವು ಯಾವ್ದೋ ಒಳ್ಳೆ ಬಿಸ್ನೆಸ್ ಮಾಡಿಲ್ಲ
ನಾವ ನೋಡ್ರಿ ಒಂದ್ ಬಿರಿಯಾನಿ ಅಂಗಡಿ ಹಾಕಿವಿ
ಏನ್ ಮಾಡ್ತಾ ಇದೀರ
ಬಿರಿಯಾನಿ ಅಂಗಡಿ ಐತ್ ನಮ್ದ ಒ ಹಾ ಚೆನ್ನಾಗಿದೆ
ಪರ್ಮಂತ್ ಎಷ್ಟ
ಅದ್ರಲ್ಲಿ ನೋಡ್ರಿ ಒಂದು ಎಂಬತ್ ಸಾವಿರ ರೂಪಾಯಿ ಆತೈತಿ ಹ ಕರ್ಚತಗದು ಒಂದು ನಲವತ್ತು ಸಾವಿರ ಪಾಯಿ ಹೊಳತೇ ಹ ಬಿಸ್ನೆಸ್ ಮಾಡದ್ ಬಿಟ್ರ ನೋಡ್ರಿ ಹ್ಮ್ ಮತ್ತೇನೇನ್ ನಡತಿದೆ ಹೋಗಿಲ್ಲಾ ಇದಕ್ಕೆ ಊರಿಗಿ ಹೋಗದ್ತೀರಿ ಅಂದ್ರಲ್ಲ ಹೈದ್ರಾಬಾದ್ ಗೆ
ಯಾವ ಊರಿ ಹೋಗಿಲ್ಲ ಸದೊ ಮನಾಗಿದ್ದನ
ಹಾ
ಯಾವ ಊರಿಲ್ಲತ್ರಿಲ್ಲಿ ಎಲ್ಲ ಮನಗತ್ ಕೆಲ್ಸ ಮ
ಹೌದಾ ಮತ ಹೋಗ್ತೀರ ಅಂದಿದ್ರೆ ನೀವೇ ಇನ್ನು ಹೋಗಿಲ್ಲ ಮದವೆ ಆಗಿದೆ ನಿಮ್ದು ಸಿಂಗಲ್ ಇದ್ದೀರಾ ಮಿಂಗಲ್ ಆಗಕ್ ಬ್ಯಾಡ ಅಂದ್ರೇನು
ನಿಮ್ದು ನಿಮಲ್ಲ ಇದ್ದವೆ ನೀವು
ಮದ್ವೆ ಆಗಿ ಈಗ ಎರಡು ವರ್ಷ ಆಗಿದೆ ಒಂದು ಇಬ್ಬರು ಮಕ್ಕಳಾದಾರೆ ಒಂದ ಗಂಡು ಒಂದ್ ಹೆಂಡರು
ಹೆಸರಟ್ಟಿದ್ದರೀ
ಒಂದು ಒಬ್ಬಂದ ಹೆಸರು ಸಲ್ಮಾನ್ ಅಂತ ಐತಿ ಒಬ್ಬನ ಹೆಸರು ಕೈಫ್ ಅಂತ ಐತಿ
ಚೆನ್ನಾಗ ಹೇಳಿದ್ರಿ ಸರ್
ಅದೇ ಸರ್ ನಿಮಗ್ ಮದುವೆಗೆ ಅಂತ ಹೇಳಿದೀವಿ ನೀವು ಬಂದಿಲ್ಲಲ್ಲ ಹೌದಾ ಎಲ್ಲ ಬಿಸ್ನೆಸ್ ಮಾಡ್ತಿದರಾ ಇವಾಗ ಎಲ್ಲಾ ಬರೀ ಕೆಲ್ಸ ಕೆಲ್ಸ ಅಂತಿರಾ ನಮ್ಗೆಲ್ಲ ಎಲ್ಲಿ ನೋಡ್ತಿರಾ ನೀವು ಎಷ್ಟು
ಕಾರಣ ಇದ್ರ ಕರದ ಬಿಡ್ತೇವೆ
ಅದೇ ನಮ್ಮ ಮನೆಯಲ್ಲಿ ಅದು ನಮ್ಮ್ ಮಗಂದು ಒಂದು ಲಗ್ನ ಲಗ್ನ ಇದೆ ಇವಾಗ ಮುಂದಿನ ತಿಂಗಳ ಐತೆ ಒಂದನೆ ತಾರೀಕ್ ಜರಾ ಜರಾ ಇವಾಗ ಹೇಳಿ ನೋಡ್ರಿ ಮತ ಗ್ರ್ಯಾಂಡ್ ಆಗಿ ಮಾಡ್ಸವಿ ಮತ್ ಹೇಳಿದರು ಭೀ ಹೇಳ ಹೇಳಿಲ್ಲ ಅಂದ್ರರಿ ನೋಡ್ರಿ ಮತ್ತ
ಹ್ಮ್
ಹ ಒಂದ್ ಡೇ ಅಲ್ಲ ಒಂದ ವಾರ ಮುಂಚೆನೆ ಬರ್ಬೇಕು ಆಗತೈತಿ ಕಡೆ ಕಡೆ ಕಾರ್ಡ್ ಕೊಡೋದ ಇರ್ತದ ಮತ್ತೆ ಡಿಜೆ ಗೀಜೆ ತರ್ತಿವಿರ ಬಾಳ ಗ್ರ್ಯಾಂಡ್ ಆಗಿ ಮಾಡ್ತವಿ ಮಾಡತೀವಿ ಬರಿ ಹ ದಾಸಾಲಜ ಬ ರ ಸರ್
ಹೌ ದಂಗ ಇಲ್ಲಿ ನಾವುಕಿನ ನಿ ನಿಮ್ದು ನಮ್ದ ಎಲ್ಲ ಒಂದೇ ಅನುಕೊಂಡ ಮಾಡ ತೋ
ನೋಡ್ರಿ ಸರ್ ಏನ್ ಮಾಡ್ತರಿ ಮತ ನಮ್ಮ್ ಮದ್ವೆಗ್ ಬಂದಿಲ್ಲ ಮತ್ ನಮ್ಮ ಮಕ್ಳ ಮದ್ವಿ ಬರೋಗತ್ರಿ
ಹದಾಯ್ತು ಬರ್ತ ಸ
ಬರೀ ಇದರ ದಾಸಾಲ ಬರ್ರರಿ ಮತ್ ನೀವ್ ಯಾವಾಗ್ ಮಾಡ್ಬೇಕಕ್ಮ್ದ್ ಮಾಡ ಮದವಿ
ಎಲ್ಲಾರ ನಿನ ಕಡೆ ಹೆಣ್ಣತ್ ನೋಡ್ರಿ ಮಲ್ಕೋಕ ಮಾಡಿ
ನಮ್ ಕಡೆ ಬಾಳದ ಹೆಣ್ಣದು ಹಾ ಅದಾವ್ರೀ ಅದಾವ ಅದಾವ ಬಾಳ ಅದ ಹೆಣ್ಣುಗಳು ಎಲ್ಲಾ ಸಿಕ್ತಾವ ಎಲ್ಲಾ ಸ್ಮಾರ್ಟ್ಗಳ ಇದ್ದೀರಿ ನಿಮ್ಗೆಲ್ಲಾ ನೋಡಿರಂತ ಒಂದು ಬಾಳ್ ವರ್ಷ ಆಗಿದೆಲ್ಲ ಇವಾಗ ಯಾವಾಗ ನೋಡಿದ್ದೇವಂದ್ರೆ ಒಂದು ಒ್ ಐದು ವರ್ಷ ಇಿಂದನ್ ನೋಡಿದೆೆ ನೋ ನಾನು ಇವತ್ತು ಕಾ ಮಾಡಿದ್ರೆ ಅದೇ ನಂಬರ್ೇ ಸಿಕ್ಕು ನನ್ನ ನಂಬರ್ ನಿಮ್ ಕಡೆ
ಹ್ಮ
ಇಪಡ ಆಯ್ತ ಸರ್ ನೀವ್ ಹೇಗಂತೀರ ಅಂತ ನಲ್ಲಿ ಒಂದು ಹುಡುಗಿ ಚೆನ್ನಾಗಿದೆೆ ಹ್ಮ್ ನಿಮ್ದ್ ಏಜ್ ಅಷ್ಟ ಇಿದೆದೆ ಇವಾಗ ಟ್ವೆಂಟಿ ಸೆವೆನ್ ಅಂದ್ರ ಆಕಂದು ಟ್ವೆಂಟಿ ಏಟ್ಏ್ ಏಜ್ ಇದಾರೆ ಇರ್ತಿತ್ತು
ಇಲ್ರಿ ಒಂದ್ ನಮ್ಕಿನ ಒಂದ ಒಂದ
ಏ ಇಲ್ಲ ಇಲ್ಲ ಇಲ್ಲ ಅವ್ರು ನೋಡಕೆ ಬಾಳ ಚೆನ್ನಾಗಿ ಕಾಣತ ಆತ ಈಗ ಇವಾಗ್ಲೇ ಒಂದು ಹದ್ನೆೆಂಟು ವಯಸ್ಸಗಿರ್ಬೇಕು ಆತರ ಕಾಣ್ತಾರೆ ಅವ್ರು ನೋಡಕ್ ಭ ಚೆನ್ನಾಗ್ ಆಡ್ತಾರೆ ಎಲ್ಲ ಚೆನ್ನಾಗಿದ್ದಾರೆ ಅವ್ರ ಮನೆ ಫ್ಯಾಮಿ್ಲಿ ಆಗ್ಲಿ ಏನೇ ಆಗ್ಲಿ
ಹ
ಹಾ ನೀವು ಎಲ್ಲಾ ನೀವ ಏನಾರ ಹೇಳ್ಬೇಕಂದ್ರೆ ನಾ ಹೇಳ್ತೀನಿ ಅವ್ರಿಗೆ ನೋಡಕಲ್ಲ ಅವ್ರರು ಫೋಟೋನ ಹಾಕ್ತೀನ ಬೇರೆ ನೀವ್ ನೋಡತ್ರಿ ಏನ ನೋಡ್ರಿ ಅವ
ಅವ್ರ ಫ್ಯಾಮಿಲಿ ಚೆನ್ನಾಗಿದ್ರು ಸ
ಅವ್ರ ಫ್ಯಾಮಿಲಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸರ್
ಅವ್ರಗ ಏನ್ ಮಾಡ್ತಾರೆ ಅವ್ರಗ್
ಕೆಲ್ಸ ಮಾಡಕ ಬೇಕಲ್ಲ ಸಾಕ್ ನಿಮ್ಗೆ ಕೆಲ್ಸ ಮಾಡ್ರೆ ಸಾಕಲ್ಲ
ಸಾಕ್ ಮಣಲ್ಲ ಮೋಸು ಕಸಾ ತಿಕ್ಕಿ ಅಡಿ ಮಾಡಿಟ್ಟು
ಹೌದು ಅವರು ಹೊದ ಹೊಲ ಬಿ ಹೊಲ ಬಿ ಹೊಲ ಭ ಕೆಲಸ ಮಾಡ್ತಾರ ಮನೆ ಭ ಕೆಲಸ ಮಾಡ್ತಾರ ಎಲ್ಲ ಮಾಡ್ತಾರ್ಮ ಚಲೋ ಅದು ನಮ್ ಕಡೆ ನೋಡ್ರಿ ಬೆಳ್ಳೆ ಚೆನ್ನಾಗಿದೆ ನಮ್ ಕಡೆ ನೋಡ್ರಿ ಜಾಸ್ತಿ ಕಬ್ಬ ಆಗ್ತಾರೆ
ಈಗಂತರು ಮಳೆ ಇಲ್ಲ ಮತ್ತೆ ಬೆಳೆ ಹೆಂಗ ಈ ಕಡೆಮ ಕಡೆ
ನಮ್ ಕಡೆ ನೋಡ್ರಿ ಮಳೆ ಅಂತತ್ರು ಬಾಳ ಅಷ್ಟ ಆಗರಿ ಮಳೆ ಬೇಡ ಬರಗತ್ತೆ ಇಂತಪರಿೀ ಮಳೆ ಈ ವರ್ಷ ಅಂದ್ರೆ ತುಂಬಾ ಇದೆ ನೋಡಿ ಮಳೆನ
ಹ್ಮ್ ನಮ್ ಕಡೆ ಅಂತ ರೈತರು ಅಳಗತ್ತ ಬಿಟ್ಟಾರೀ ಮಳ ಏನಿಲ್ಲಾಲ್ಲ ಹತ್ತಿ ಹೊಣ್ಕೊ
ನಮ್ ಕಡೆ ಮಳಿ ಬಾಳ್ ಬರ್ತಾ ಇದೆ ಏನ್ ಮಾಡ್ತದೆ ಒಂದೊಂದ್ ಗಡೆ ಮಳೆ ಇರ್ತಾವ ಒಂದೊಂದ್ ಕಡೆ ಇರಲ್ರಿ ಹ್ಮ್ ಹ ಮಳಿ ಜಾಸ್ತಿ ಆದ್ರರು ಬ್ಯಾಡಂತರ ಕಮೆ ಅದ್ರ ಬೇಡಂತರ ಏನ್ ಮಾಡೋಡಬೇಕ್ರ ಯಾವ್ದ ಯಾವ್ದನ್ನು ಕಳ್ಸ್ಕೊತಾನೆ ಮನುಷ್ಯ ಅಂದ್ರೆ ಒಂದ ಗೊತ್ತಿಲ್ಲ
ರೈತ ಒಬ್ರಿಗೆ ಮಳೆ ಬಂದ್ರೆ ಖುಷಿ ಆತ ಭುಗಿ ಕಷ್ಟವ್ತ
ಹೌದಣ್ಣ ನೋಡಣ್ಣನ್ ಏನ್ ಬರ್ತದ ನಮ್ಮ್ ಕಡಿಂದ್ರು ಮಳೆ ಬಾಳ್ ಬಾಳ್ ಬರ್ತಾ ಇದೆ ಈ ಕಡೆ ಯಾವವು ಅಂಗಡಿನೂ ಸರ್ತಲ್ಲ ಈ ಕಡೆ ಹೋಗಕ್ ದಾರಿನೂ ಸಜ್ಜಕ್ತಲ್ಲ ಏನ ಏನ್ ಬಿ ಇಾ
ಈಗದ್ರ ಈಗ ಅದ್ರಾಗ ಬೇರೆ ಮಳೆ ಇಲ್ಲ ಬೆಳೆ ಮತ್ತ್ ನಮ್ ಕಡೆ ಮಳೆ ಎಲ್ಲ ಮತ್ ರಾಸಾಯನಿಕ ಗೊಬ್ಬರಗಳಂತ ರೇಟ್ ಅಂತ ಹೆಚ್ಚ ಆಗಬಿಟ್ಟೈತಿ ಅದ್ರಲ್ಲಿ ರೈತರು ಮತ್ತ ಬಿತ್ತಿದ್ದು ಬೆಳೆದಿದ್ದು ಅದೇ ಬೆಳಲಗತ್ತ ಅದು ಬೇರೆ ತಗೊಂಡ
ಎಷ್ಟ ಎಷ್ಟಐತಿವ ಗೊಬ್ಬರ ರೇಟ್
ಗೊಬರ ರೇಟ್ಸರ ಒಂದು ಒನ್ ಇಯರ್ ಅಂದರೆ ಫೋರ್ಫ ಫೋರ್ಟೀನ್ ಹಂಡ್ರೆಡ್ ಇದ್ದದ್ದು ಈಗ ಟ್ವೆಂ ಟೂ ಹಂಡ್ರೆಡ್ ಲ್
ಹೌದಾ ಬಾಳ ರೇಟ್ ಆಗಿದೆ ಒಮ್ಮಲ್ಲಿಗೆ
ಆದಾಗಿ ಜಂಪ ಸಲ ರೈತ್ರಿಗೆ ಭಾಳ ಕಷ್ಟ ಆಗೈತೆ ಹಾಗಾಗಿ ರೈತರು ಸವಯವ ಗೊಬ್ರ ತಗೋಬೇಕಂದ್ರೆ ಹಾಕಬೇಕಂತ ಯೋಚನೆ ಮಾಡ್ರ ಈಗ
ಹೌದಾ ಬಾಳ್ ಕಷ್ಟ ಇದ್ದರಿ ಎಲ್ಲಾ ಕಡೆನೂ ರೈತರಿಗೆ ಹೌದಾ ನಿಮ್ದು ನಿಮ್ದೆ ಹೆಂಗ ಇದೆ ಹೊಲಗಳಲ್ಲಿ ಚೆನ್ನಾಗಿದೆ ಬೆಳ್ತಾ ಇದೆ ಎಲ್ಲ
ಸರ ಚೆನ್ನಾಗೈತೆ ಹಂಗೆ ನಾವನು ಸಾವಯವ ಗೊಬ್ಬರ ಆಾಕ್ತಿೀವಿ ನಮ್ದ ಸ್ವಲ್ಪ ಐತಿ
ಹ ಇಲ್ಲಿ ತೋರಿಸರ ನಿಮ್ದ ಚೆನ್ನಾಗಿದೆಲ್ಲ ಸ್ಥರಾನ ಇದೆ ಎಲ್ಲ ಹೊಲಗಳಲ್ಲಿ ಎಲ್ಲಾ ತಿಂಗಗಳಿಗೊಮ್ಮೆ ಆದಾಯ ತೋತ್ರೆ ಎಲ್ಲ ಚೆನ್ನಾಗಿದೆ ನಿಮ್ದ
ನಾಳ ಚೆನ್ನಾಗಿದೆ ಸರ್
ಸರ ನಮ್ದು ಮನೆಯಲ್ಲಿ ಕಾಲ್ ಮಾಡ್ತಾ ಇದ್ರು ಜರ ದೇ ಸರ್ ಮ ಮದುವೆಗೆ ತಪ್ಪದೇ ಆಗಿ ಬನ್ನಿ ಸರ್ ಮತ್ತ ನಾ ಮದ ಬಿ ಇ ಮ ಬಂದಿಲ್ಲ ಅದ್ರೆ ಮತ್ತ ಬಾಳ ಬೇಜಾರ್ ಆಗ್ತ ನೋಡ್ರಿ ನ ಹೀಗ್ ಹೇಳ್ತವ
ಆಯ್ತು ಸ ನೆಕ್ಸ್ಟ್ ಏನಿಲ್ಲ ಒ ಒನ್ ವೀಕ್ ಯಾಕೆ ಟೂ ವೀಕ್ ಮುಂಚೆನೆ ಬರ್ತವಿ ನಿಮ್ಮ ಅದ
ಜರ
ಆಯ್ತ್ ಸರ್ ನಮ್ದಂದ ಬೀಜ ಸ್ವಲ್ಪ ಕೆಲಸ ಕಾಲ್ ಬರ್ಗತ್ತವನ್ ಮಾಡ್ತೀವಿ
ಸರಿ ತಲ್ಲ